ಒ
ಹಲೋ
ಆರಾಮ ದೋಸ್ತ
ಹಾ ಆರಾಮಳಪ ಆರಾಮತಿ
ಹ್ಮ್ ಇದಾರ್ ಜಗಷ್ಿಲ್ಲ ಮ ಮಾತ್ರಳ ಹೋಣಾ ಕ್ಲಿಯರ್ ಬರಲೇ
ಆರಾಮ ನ ನೀ ಆರಾಮ
ಹ್ಮ್ ಹೇಳಾರಿದ್ದೇ
ಇದೇ ಮನ್ಾಗ್ದಾವಣ
ಮನೆ ದ್ಯಾನ್ ಭೀಮೆ ಬರ್ ಕುೂತಿದ್ದ
ಇಲ್ಲ ಮನ್ಯಾಗ ಇದ್ದಾವ
ಹ್ಮ್ ಹ್ಮ ಟಾ
ಾನ ಮಾಡಕಪ್ಪ ಈಗ್ ಜರ ಬಸ್ ಸ್ಟ್ಯಾಂಡ್ಕ್ ಹೋಗ ಬಂದಿಲ್ಲ
ಏನ್ ಉಂಡೋ ಇನ್ನ ಏನ್ ಮಾಡಕು
ರ ಚೈನಸ್ಡೋದು ಬಂದು
ಹ್ಮ್್ಮ
ಹ್ಮ್ ನಮ್ಮ ಊರಂದ ಒಂದ ಪಾರ್ ಬಂದಿತ್ತುದು ಸ ಪಾರ
ಹಾ
ಹತ್ತುತಲ್ಲ ಪಾರಾ
ಯಾರೋ
ಅದ ಕೆರೆ ಒಳದದು ಹಸ ಪಾರ
ಹ್ಮ್ ಹ್ಮ್ ನಲ್ಕು ಹಚ್ತದ ಬಕ್ರಾಗ ಅದ್ ನಿ ಕುನಿಲ್ಲ
ನಡವೆ ಮಾಡ್ತಿ ಬಿಡು ಏನ್ ನಡವ ಊಟ
ಊಟಾ ಮಾಡಿದಪ್ಪ
ಹ್ಮ
ಹ್ಮ್ ಮಾತಾ
ನತ್ತ ನೀ ಲಕ್ಕ ಲಕ್ಕ ಹೋಗ ರ
ಹ್ಮ್
ಏನ್ ಮಾಡ್ದ
ಅಲ್ಲಕ್ಕ ಬಿತ್ತಿದ್ದವು ಬೆತ್ತಾ ಇದ್ದು ಜರ
ಹ್ಮ
ಹ್ಮ್ ಏನ್ ಮಾಡಿದ್ರಿ
ನಂದು ಅದೆ ಆಯ್ತು ಬಿಪ್ಪದೆ
ಅದೇ ಅಂದ್ರೆ ಏನು
ತ್ತಲ್ಲಿ
ಬೆತ್ತದವು
ಹ್ಮ್
ಏನ್ ಬಿತ್ತರಿ
ಹ ಒಬರೀ
ತೊಗರೀ
ಹಾ
ಹ್ಮ್ ಒಳಗನ್ ಹಾಕಿನ ಮತ್ತ ಅಂಗಣೇ
ಜ್ವಾಳ ಹಕಾರೆ ಜ್ವಾಳ ಜ್ವಾಳದ ಬೀಜ ಕಲ್ಸಕ್ ಹಾ
ಇಲ್ಲ ಒಂದ್ವಲ್ ತಗರಿ ಒಂದ್ತ್ ಇನ್ನಂದ ಸಾರಿ ಊದ್ ಬಿತ್ತಿರಾ ಹಸ ಬಿತ್ತೀರಾ ಅಂತ
ಎರಡು ಮಗ್ಗಲ ಹೆಸರು ಬಿತ್ತಾರ ಹಂಗಿಲ್ಲ ಕಡಿ ಕಡೆಗೆ
ಎಲ್ಲ ಕಡೆ ಕಡೆ ಆಗೇವ್
ಹಾ
ಹ್ಮ್ ಹ್ಮ್ ಮತ್ತ
ಮಂದ
ದರ ಗೊತಾಡರ ನೆನ್ಪಿರೇ
ಆಯ್ತು ನಾಳೆ ಹಿಡಿತೇವ ಈಗ ಒ ಒಂದ ಇಡ್ಲಿ ಫುಲ್ ಆಬೇಕಲ್ ಮತ್ತ ಎಡ ಮೂರು ದಿನ ಹೋತದ ಅದು
ಇದರ ಹಳಕ್ ಹತದರ ನೋಡು ಹಂಗಾರ ಮಾಡು
ಹಾ ಎದಕ್ ಕುಡಿಬೇಕ ಅದು ಶಾವಂತಿಕ ಏನ್ ಅದಕ್ಕ ಹಾಕ್ಲಿ ಅಂದ್ರೆ ಭಾರಿ ಆತ ನೋಡ
ಅದಕ್ ಆ ಅಣ್ಣ ಕೆಲರೋ ಮಾಡಿದತ್ ನತಾಯ ಅಟ್ಟು ನಿಮ್ಗ ಬಿ
ಅಯ ಅಣ್ಣ ಹೇಳ್ತ ನ ನಮ್ ಬಿಡದಾವತತ್ತನ
ಕೇಳಿವಿ ಯಾವಾಗ ಎಟ್ಟ ವತ್ ಮಾತಾಡೋದು.
ನೋದು ಮತ್ತತ್ ಬಿಡಲಾರ್ದದೆ ನಿಮ್ಗೆ ಹೆಂಗ ಕೊಡ್ತಾನ ಅವ್ರಿಗೆ ಬಿಡ್ಲಾರ್ದ ನಿಮ್ಗೆ ಕೊಡ್ತಾನ
ಅವ ಬಿಟ್ಟಂತ ಈಗ ಶಾಂತಪ ಹೇಳೆನ್ ಈಗ
ಹಾ ಬಿಡಾನ ಒಂದೇ ಸರಿ ಬಿಡದಿರ್ತ ಅದವು
ಮ ಕೇಳರಲ್ಲಾ ಮತ್ತ
ಅವ ನಿನ್ನೀ ನೀ ಮಾಡ್ಕೊಬಯದು
ಈ ಮಾಡ್ಕೊಂಡ್ ಬಿಡ್ಬೇಕ ಬಾಳ ಅಪ್ಪ ಈ ಜರ ಕುಡಿದ ಬಿಟ್ಟ ಅಂದ್ರ ಜರ ಕಲ್ಕೋತ್ ಬೆಳಿ
ಯಾರ ಕರ ಕೊಡ್ತ ಕೇಳಿತೋರಿ ಆಳಿಗೆ
ಕೇಳು ನಾ ಮಾಡಿ ಇಡ್ತ ಅದಕ್ಕ ಅದಕ ಹೊಯಲೇ ನಮ್ ಬಳಿದ ಒಂದ್ ಲಿಟರ್ ಒಂದ್ ಲಿಟರ್ ನಬಿಡ್ತ
ನೀ ಎಲ್ಲಿ ಡ್ರಿಪಿಂಗ ಬಿಡ ಇದಲ್ಲಾ
ಹ್ಮ ಒಂದೇ ಪಂಪ ಅಲ್ಲಿ ಎಲ್ಲ ಹುಡಿಬೇಕ ಏನ್ ಬಿಡ್ಬೇಕದಕ
ಹಕ್ಕಾ ಬಿಡ್ಬೇಕು. ಇ ಇಲ್ಲೋ ಹೊಡಿತೀರ ನೋಡ್ ಯಣ್ಣಿ
ಕಿವುಡನ ಶಾಂತ ಬಿಡುುವಂದನ ಯ ಶಾಂತಾಪಾ ಬಿಡುುವಂದನ ಕುಂಡ
ಅದೇ ಕುಂಡೆಗೆ ಬಿಡದಿ ಇರ್ತ ಅದು
ಹ್ಮ ಅದಕ್ಕೆ ಬಿಡು ಒಂದ ಶಾಂತಪ ಬಿಡ್ತಾ ನಾಳಿಗ ಜರ ಕೆಳಿ ಹೇಳು ಅತ್ತ ಗ್ ಗ್ವಾತ ಎಡ ತಂದುಡಿ
ಹಾ
ಹ್ಮ್ ಇಲ್ಲಿ ಸೋನ ಬಬಲ್ ಬಿಡಿತ ನಿಮಲ್ಲಿ ಬಿಡಿದ ರಗಡಸ್ ಮಾಡ್ತ ಒಂದು ಒಂದ್ ಅ ನಾಕಕ್ ಲೀಟರ್ ಹೊಟ್ಟ ನೀ
ನಾಕು ನಾಲ್ಕು ಲಿಟ್ರಾ
ಹ್ಮ ಈ ಕಡೆ ಸೋನಗಡ ಬಲಿತ ಇದು ನಿಮ್ ಬಲಿದು ಶಾಂತಿ ಬಿಡ್ತೈ ಸದಾ
ಹಾ
ಸೋನ ಓಲಾಡಿದ ಅವ್ರಿ ಬಿುಡ್ಗ್ ಬರ್ತ ಅವ್ರಿ ಭ ಊರದ ಅವಳಗ
ಅವ್ರೇಗೆ
ಹ್ಮ್
ಆಯ್ತು ಹಿಡಿದುಿಡತವೆ ಒಂದು್ ವಾರ ದಿನ
ಆರು ದಿನ
ಹ್ಮ
ಜಾರ ನನ್ನ ಪಿಿಲ್ಲಾರ
ಅ ಹೇಳ್ತನ್ ನ ಹಿಡ್ಲಿಕ್ಕೆ ಅವ್ರಿಗೆ ಹೊಲ್ದಾಗ ನಾ ಹೊಲ್ದಾಗಿ ಇರ್ಲಿ ಬಿಡು ಯಾವಾಗ ಹೊತ್ತಾ
ಹ್ಮ್ ಹ್ಮ್ ಜರಿ ಹೇಳಡು ನಾ ಬಂದ್ಯ್ತ ಒಂದ ದಿನವ ಹೋಗಾಮ ಬಂದು ಇಲ್ಲಿ ಲಿಗ್ ಬರ್ತಲ್ಲ
ಹಾ ಹಾ
ಅದೇ ಮ್ಯ ಮುಚ್ಚದ್ ಇರ್ತ ಎಲ್ಲಾ ಕಲ್ಸಿ
ಹಾ ಮುಚ್ಬೇಕು
ಎದರಲ್ಲ
ಅ ಒಂದು ಅರವಿಲ್ಲ ಒಂದು ಪಾಟಿಲ್ಲರ
ಹೌ ಅಲಾರಪ್ಲೆ
ಅದು ಹ
ಹ್ಮ್ ಕತತ್ತು ಕಡದತ್ತು ಆಯ್ತ ಅಂದ್ರ ನೀರ್ ಮಿಕ್ಸ್ ಮಾಡದಿಲ್ಲ ಊಟ
ನೀರ್ ಹಾಕ್ಬೇಕ ನೀರ್ ಹಾಕ್ಲಾರ್ದ ಹಂಗ
ಎಸು
ಹಾಕ್ಬೇಕಪ್ಪ ನಾನ್ ನಾಳೆಗ ಎಲ್ಲ ಕೇಳ್ಕೊಂಡ ಹೇಳ್ತಿಂತ
ನಿಮ ಶಾಂತಾಪ್ಪ ಬರ್ತ ನಿಮ್ ಶಾಂತ ಬರ್ತಾನ ಕಲ್ಸ್ ಬಿಡಕ ಅವ್ ನೀಗ್ ಹಯತಾ ನೀ ಜ ಬತಾ ಹೇಳತೇಳೋ ಆ ಅಣ್ಣ ಜರ ಕಲ್ಸಿದರ್ ಕೇಳು
ಹಾ ಹಾ ಕೇಳತಂತ
ಹ್ಮ್
ಮ ಹೇಳಿ ಹೇಳ್ತಿಂತು ನಾಳೆ ಎಟ್ ನೀರ ಎಟ್ಟ ಎಟ್ಟ ಎಟ್ಟ ಕೆಟ್ಟ ಹಾಕಬಿಡತ್ತೆ
ಹ್ಮ್ ನಿಮ್ ಅವ್ರೇ ಬಿಟ್ಟಿಲ್ಲ ಒಯ್ದೇನಾ
ಹಿನಾ ಬಿಟ್ಟಿಲ್ಲ
ಹ್ಮ್ ಕರಿ ಭಾರಿ ಪಡ್ತದಕ್ಕಗ ಭಾರಿ ಪಡ್ತ ಾತಾ ಬಡ
ಹ ಆತ ಕೂಡ ಆತಲ್ಲ ಇ ಚಲೋ ಆ ಇದು ಜೀವಾಾಮೃತ ಹಾ
ಅದೇ ಮಾಡ್ತತ್ತು
ಅದೇ ಮಾಡ್ರ ಮತೇ
ಹ್ಮ್ ಮತ್ತ ಏನ್ರ ಮಾಡೋಕರಿಗ
ಮಾಡ್ಬೇಕು ಕುಂಡಿ ತಿುನ್ಬೇಕಂದ್ರೆ
ಹ್ಮ್
ಆಯ್ತಣಾ ಹಿಡತಾನ ನಾಳೆಗೆ ನಾಳೊಡ ಹಿಡ್ಲಿಕ್ ಚಲ ಮಡಮ್
ಹ್ಮ್ ಕೆಲ್ಲ ಕರಾಬಟಾಕರಿ ಕರಾಬಟಾಕ ಹಯ್ತೋಡದು
ಹ್ಮ ಅದೇ ಮುಂಜಳಿ ಸಂಜಿಗೆ
ಮುಂಜಾನ್ ಸಂಜೆಗ ಮಧ್ಯಾಹ್ ಒ್ ಸತ್ತತಿ ನೀರ್ ಕುಡ್ಸಕರ
ಹಾ
ಹ್ಮ್
ಎತ್ತು ಎತ್ತು ಅದೊಂದು ಕಿಡ್ಲಿ ಅಣಯ್ದಾನ
ಈ ವೈಲಕಾಯಿ ಮಾತಮ್ಮ ಹೇಳಿಡಿದಳ ಹಡು ಅ್ ಅ್ಣ ಕ ಕಲ್ಸಿಸಿ ಶಂತೇತನ ನಳಿ ಹೇತನಾನ
ಹ್ಮ್ ಸೋನನೆಗಳು ಬಲ್ಲಿ ನಡೋತ್ತತಿಳಿ ಜರ ಈ ಕಡೆ ಯಾವ
ಅವ ಅದೇ ನಿಂಬಲ್ಲಿ ಬಿ ಹಿಡ ನಿಂಬಲ್ಲಿ ನೀ ಹ ಆಕಡ ಬ ಹಿಡಿತ ವಲಿವೆ
ಹ ಹ ನಿಮರ ಅಕ್ಳ ತೋರ್ ನಿಮಗೇನ್ ಏನಗ್ಯದ ದಕ್ಕವ
ಕೈಯವಾರ ಹೆಂಡೆ ಕೆಲಸ ಮಾಡೋರ್ ಯಾರ್ ಇಲ್ಲ ತಮ್ಮ ಹುದ್ರಿ ಮಾತಾಡ್ ಬೇಡ ಇಗ ಸೋನ ಒಳತ್ತ ನೀ ಬಿಿ ಮಾಡೋ
ಹಾ ಅದಸ ಮಾಡ್ತೀರಿ ನೀ ದುನಿಯ ಇದ್ದೀರಿ ಮನ್ಯ ಮೂರ್ ಮಂದಿ
ಹ್ಮ್ ಹಾಗಲ್ಲ ಯಾರ ಹಂಡಿ ಕಸಕ್ ಹುವಲ್ಲಂಬಲ್ಲಿ ನಿಮಂಗ ಜಲ್ದಿ ಇದ ದನಗಳಗೆ ಸಂಬಳಸಲ್ಲ
ಭ ಧನಗೋಲ್ ಅವ ಈಗ
ಕಾಕ ಬ ಲಾಡು
ನಿಮ ಕಾಕ ಹೊತನಪಾ
ಎಲ್ಲ ಹೋತಿರಿ ನೀಮ್ ಕಾಕ್ ಏನ್ರಿ ಅನವಾರ ಇದ್ದಾಳೆ ಹದ್ತರಿ
ಮೊತ್ತ ಆಗರು ಹೊಗ ಬೇಕಲ ವಟ
ಯಾವಾರ ಮನ ದಿನ ಹೋಗಬೇಕತ ನಿ ಬಲ್ ದನ ಬಂದ್ ಅಂದ್ರರು
ಓ ವಾ
ಹಾ
ಮತ್ತ ಏನ್ ದಸ ಚುಕ್ಕುದ ಮಳಿ ಬರ ಕಾಣಸಲ್ಲ
ಮಳೆ ಇದು ಆರು ದಿನ ತಿಂಗಿ ಅದಪ್ಪಿ ಚುಕ್ಕಿನಿ ಬಳ್ಕೊತು ಮಾಡ ಉಳ್ಕೊತ ಬಿಸಿಲಲ್ಲ ಹೆಚ್ಚು
ಟೆಕ್ನಾಲಜಿಯಾ
ಹ್ಮ್ ಸು ಸಣ್ಣ ಬರ್ತದ ಹೋತದ ಮರಪಲೆನೆ ಬರ್ಲಿಲ್ಲ ಮಟ ಮದಾನ ಬರಲಿಲ್ಲ
ಹತ್ತನ
ಹ್ಮ ಹ
ನಿಮ್ಮಂತ
ಹ್ಮ ಅಷ್ಟೊಂದು ಬಿಟ್ಟ ಹಾಕದೇವು ಅದು ಸಿಗುತ್ತತದ ಏನಿಲ್ಲಾ ನೋಡ್ಬೇಕ ನಾಕಕ್ ನಾಕೆ ಹಾಕ್ಯ್ರ ನಾಕಕ್ ಅಷ್ಟಲ್ಲಿ ಹ ಸರ್ ಹ್ಮ
ಯಾವ್ ಯಾವು
ಯಾವ ಹಚಾರಪ್ಪ ಹಚ್ಚಾರ ಇದ್ರ್ದ ಅದ್ರದ್ದೊಂದು ಹಚಾರ ಫಿಕ್ಸ್ ಅದು
ಫಸ್ಟ್ ಇಸಿ ಇರ್ಬೋದು
ಹ್ಮ್ ಹ ಕೆಳಗಿನ ಮೂರ್ ಬೇರೆ ಅವ.
ಹ್ಮ್
ನಂದು ನಾಳಿಗ ಮೋಕ್ ರಿಸಲ್ಟ್ ಅದಾವ ರೋ ಎಲ್ಲಿ ಸಿಗ್ತಾನ ನಾಳಿಗ ಕೂನ ಅದ ಮೋಕ್ನ್ಯಗ.
ಮೂರ ತಿಂಗಳ ಅದು ಆಯ್ತ ಎಲ್ಲ ಬಿಟ್ಟ್ರಿ ನೀ ರಿಸಲ್ಟ್ ಬಿಡ್ತಾನ ಅದ್ರದ್ದದು.
ಹ್ಮ್ ನಾಳೆ ನಾಳೆಗ ಮೋಕ್ ರಿಸಲ್ಟ್ ಬಿಡ್ತಾನ.
ಹ್ಮ್
ನಾಳೆ ಮಾಕ್ ರಿಸಲ್ಟ್ ಬಿಟ್ಟ ಅಂದ್ರ ಮುಂದ್ ಹೋಯ್ತಾನ ಪೂರ್ತಿ ಅವಕ ಅವು-
ಎಲ್ಲಿ ಬಿದ್ದತಿ ಎಲ್ಲಿ ಬರ್ತತಿ.
ಸಿಗಲಿ ಸಿಗತೇನಿ ನಾಳಿಗ ಮಾಕ್ ಮೋಕ್ನ್ಯಗ ಮೋಕ್ನ್ಯಗ ಸಿಗತೇನಿ. ನೋಡಿ ಮುಂದ ಚಲೋ ಅದು ರಿಸಲ್ಟ್ ಬಿಡ್ತಾನ.
ಹಾ.
ಮುಂದ ಅಲ್ಲಿ ನೋಡಿ ನೋಡ್ಬೇಕ್ ಮುಂದೆ ಯಾಕಡೆ ಯಾಕಡೆ ಏನ ಆತತಿ. ಇನ್ಯಾಡ್ ಇನ್ನ ಎರಡ್ ರೌಂಡ್ ಇರ್ತವ.
ಅಂದ್ರ ನಿಂಗ ಇಲ್ಲಿ ಸಿಗತದ ಯಕ್ಯುರೇಟ್ ಯಾವಾಗ ಹೇಳ ಯಾವ ಯಾವಾಗ ಹೇಳತದ ಅದು
ಏಕ್ರೇಟ ಮೂರ್ ರೌಂಡ ತನ ನಿಂದರ್ ಬೇಕಾಗ್ತದ.
ಹಾ.
ಹ್ಮ್.
ಆಯ್ತಾಯ್ತು ತೊಗೊ ಹಂಗರ್.
ಹ್ಮ್ ನಾಳೆಗ್ ಯಾರ ನಂಗ ಅನ್ಸಟ್ಟೆ ಇಲ್ಲ ಗುಲ್ಬರ್ಗಾರ ಬೇಗೂಟ್ರೆ ಸಿಕ್ತಾ ಅನ್ಸುತ್ತ ನಂಗರ.
ಹಾ ಬಿಜಾಪುರ ಸಿಗ್ಬೇಕು.
ಹ್ಮ್ ಚಿಕ್ಕನಾ
ಅಲ್ಲೇ ಕಲಿತೇವೆ ಎಲ್ಲಾ.
ಹ್ಮ್ ಕಾಲ ಶನಿ ಇರ್ಬೇಕಲ್ಲ ಅದದು.
ಏಲ್ಲರ ಇರ್ಲಿ.
ನಾವ ದಿನಾ ಕಾಲೇಜ್ ಹೋಗಾವ ನಾವ್ ದಿನ ಕಾಲೇಜ್ಕ್ಕ ಹೋಗಾವ ನೀವು ದಿನ ಅಲ್ಲಿ ಇದಕ್ಕೂ ಹಾಸ್ಟೆಲ್ಗ ಇರೋ ಹೆಂಗೋ
ಅದೇನತ್ತ.
ಹ್ಮ್ ಹ್ಮ್.
ಹಾ.
ಹ್ಮ್.
ಒಬ್ಬ ಬರೋದು ನಾವ ಬೀ ಇಲ್ಲೇ ಕುಂದರ್ತೇವು.
ಆಯ್ತ ಆಯ್ತು ತೊಗೊ ಈಗ ಹತ್ತಾತ ಊಟಾ ಮಾಡಿ.
ಹಾ.